ಅಯ್ ಪಕ್ಕನೆ.
ಹ್ಮ್ ಮತ್ತೆ ಏನ್ ಮಾಡ್ತಿದ್ದಿಯ.
ಅಡ್ಗೆ ಮಾಡ್ಕೊಂತ ಇದ್ದೀನಿ.
ಹೌದು ಬ್ಯಾಸ್. ಸಗಲ್ಲನ್ಲೆಪ್ಪ ನೈ ಶಿಫ್ ಟ್ಟು.
ನೈಟ್ ಶಿಫ್ಟು ಇವಾಗ ಏನ್ ವರ್ಕ್ ಇಲ್ಲಲ್ಲ ಪ್ರೆಸೆಂಟು.
ಹ್ಮ್ ಹ್ಮ್ ಲೈಕ್ ಕಂಟಿನ್ಯೂ ನೈ ಶಿಫ್ಟ ಮಾಡ್ರಿ ಪ್ರಬ್ಲಮ ಇಲ್ಲೇನು.
ಹ್ಮ್ ಹೆಲ್ ತ್ತ್ ಇಶ್ಯೂ ಆಗುತ್ತೆ ಕಣೆ ಹೆಲ್ತ್ ಅಪ್ಸೆಟ್ ಆಗ್ಬಿಡುತ್ತೆ ಏನಾಗುತ್ತೆ ಗೊತ್ತಾ. ಮಾರ್ನಿಂಗ್ ಶಿಫ್ಟ್ ಆದ್. ಆದ್ರೆ ನೀನು ಕೆಲ್ಸ ಮಾಡಂಗ ಕೆಲ್ಸ ಮಾಡ್ತೀಯ. ಸರಿ ನಾವು. ಊಟ ಮಾಡಂಗ್ ಊಟ ಮಾಡ್ತಯಾ. ಬಂದು ನಿದ್. ನಿದ್ದೆ ಮೇಡಂಗ್ ನಿದ್ ದ್ದೆ ಮಾಡ್ತೀಯಾ. ಅದು ಡೈಜೆಷನ್ ಡೈಜೆಷನ್ ಏನಾಗುತ್ತೆ ಕರೆಕ್ಟಾಗಿ ಪ್ರಾಪರ್ ಆಗುತ್ತೆ. ಬಟ್ ಇವ್ ನೈ ಶಿಫ್ ಮಾಡಿದ್ರೆ ಏನಾಗುತ್ತೆ ಗೊತ್ತ ಮಾಡಿರ್ತೀಯ
ಹಾ
ನೈಟ್ ಶಿಫ್ಟ್ ಎಲ್ಲಾ ಕೆಲ್ಸ ಮಾಡ್ಬಿಟ್ಟು ಬೆಳಗ್ಗೆ ನಿಮ್ಗೆ ಊಟ ಮಾಡೋದು ಬೇಡ ಅನ್ಸೆ. ಸುತ್ತೆ ಬಂದ್ ತಕ್ಷಣ.
ಹಾ
ಯಾವ್ ಊಟನು ಬೇಡ ಏನು ಬೇಡ ಮಲ್ಗಿದ್ರೆ ಸಾಕು ಅನೊ ಹಂಗ್ ಫೀಲ್ ಆಗ್ತಾ ಇರುತ್ತೆ. ಬಂದು ನೀನ್ ಊಟನೂ ಮಾಡ್. ಮಾಡಲ್ಲ ಏನು ಮಾಡಲ್ಲ ಹಂಗೆ ಮಲ್ಕತಿಯ. ನಿದ್ದೆ ಮಾಡ್ತೀಯಾ ನಿದ್ದೇೆ ಮಾಡಲ್ಲ ಅಂತ್. ತಲ ನಿದ್ದೆ ಮಾಡ್ತಯಾ ಬಟ್ ನೈಟ್ ಒಟ್ಟು ನಿದ್ದೆ ಮಾಡ್ದಂಗೆ. ಪ್ರಾಪರ್ ಆಗಿ ಹಾ ಡೇ ಇದು ಡೇ ಟೈಮ್ ಅಲ್ಲಿ ಹ್ಮ್. ಡೇ ಟೈಮ್ಲ್ಲಿ ನಿದ್ದೆ ಮಾಡಕ್ಕಾಗಲ್ಲ ಯಕ್ ಕೇಳು ಡೇ ಟೈಮ್ ಅಲ್ಲಿ ಜಾಸ್ತಿ. ಡಿಸ್ಟರ್ಬೆನ್ಸ್ ಜಾಸ್ತಿ ಇರ್ತತಿ ಗಾಡಿನಗಿರ್ಬೋದು ಸ್ಕೂಲ್ ಮಕ್ಕಳೆಲ್ಲಾ ಇರ್ತವ್ ಮನಿ ಒಳಗೆ ಕಿಚ್ಚಾಡೋದು ಅರ್ಚಾಡೋದು ಆಮೇಲೆ ಎಲ್ಲಾರೂ ಪೀಸ್ಫುಲ್ ಆಗಿ ಮಲ್ಕೊಂಡಿರ್ತಾರೆ ನಾವು ಮಲ್ಕೊತೀವಿ. ಡೈ ಟೈಮ್ ಒಳಗಾದ್ರೆ ಅವ್ರ್ ಎದ್ ಎಲ್ಲ ಕೆಲ್ಸ ಮಾಡ್ಕೊಂತಿರ್ತಾರ ನಾವು ಬಂದ್ ಮಲ್ಕೊಂಡಿದ್ವಿ ಅಂದ್ರ ಬಂಡೆ ತಿಕ್ಕೋರ್ ಬಾಂಡೆ ತಿಕ್ತಿರ್ತಾರ ಅರ್ಬಿಹೋಗಿಯಾರ್ ಅರಬಿ ಹೋಗಿತಿರ್ತರು ಗಾಡಿ ಓಡ್ಸರ್ ಗಾಡಿ ಓಡಸಿರ್ತಾರ್.
ಹೌದ್ ಬಿಡ್ಲಪ್ಪಾ.
ರಿಪೇರಿ ಮಾಡೋರು ಇದ್ರ ರಿಪೇರಿ ಮಾಡ್ತಿರ್ತಾರ ಇಲ್ಲ ಮಾರಕರ ಏನ್ರ ಮಾರಕ್ ಕತ್ಕೊಂಡರ ಬಂದಿರ್ತಾರ ಮತ್ ಕೇಳೋಬ್ರು ಆಂಟಿಗುಳು ಮನ್ಯಾಗಿರ್ತಾರಲ್ಲ ಇನ್ ಏನ್ ಕಳ್ಸ ಇರ್ತಿತ್ತು ಅವ್ರಿಗೆ ಏನ್ರ. ಕ್ಲೀನ್ ಮಾಡ್ಕೊಂಡೆ ಕಲಗಿಲು ಏನಾದ್ರು ಕ್ಲೀನ್ ಮಾಡ್ಕೊಂಡೆ ಮಾಡ್ತಿರ್ತಾರ ಮರಸ್ ಸೌಂಡಿಂಗ್ ಮಲ್ಕಳಕ ಆಗಲ್ಲ ಸೊ ಹಂಗಾಗಿ ನಿದ್ದೆ ಬರಲ್ಲ ಕರೆಕ್ಟ್ ಆಗಿ ಆಮೇಲೆ ಊಟ ಮಾಡಿರಲ್ಲ ಅಲ್ಲಿ ವೇಟ್ ಲಾಸ್ ಆಕೈತಿ. ಹ್ಮ ಹುಲಿ ನಿನ್ ಬಿಡಪ್ ಪಾ ಎಲ್ಲಾ ಮಾಲ್ಕ್ ಮಾಲ್ಕ್ ಯಾವಾಗ್ ಆದ್ರೂ ಚನಾಗ್ ಮಲ್ಕೊಂಡಿನಿ ಅಂದ್ರೆ ಇತರ ಡಿಸ್ಟ್ರೆಬಂನ್ಸ್ ನಿದ್ದಿನೂ ಆಗ್ ಆಗಲ್ಲ ಡಾರ್ಕ್ ಸರ್ಕಲ್ ಜಾಸ್ತಿ ಬರ್ತತಿ ಒನ್ ಸೋಪ್ ಮನುಷ್ಯ ಹೆಂಗ್ ಅನ್ಸತತಿ ಅಂದ್ರೆ ಒಂತರ ಹ ಸುಸ್ತು ಸುಸ್ತು ಅನ್ಸೋದು ಆಯಾಸ ಅನ್ಸೋದು ಆಕೇತಿ. ಆಮೇಲೆ ನಿನ್ ಡೇ ಟೈಮ್ ಒಳಗತ್ತೀನ್ ಮಲ್ಕೊಂಡ್ ಈಗ ಕೆಲ್ಸಿಂದ ಬಂದ್ಮೇಲೆ ತಿಂದ್ಬಿಟ್ಟು ನೀ ಮಲ್ಕೊಂಡ್ ಬಿಟ್ ಡೈಜೆಷನ್ ಆಗಲ್ಲ ಅದು
ಹ್ಮ್
ಪ್ರಾಪರ್ ಡೈಜೆಷನ್ ಆಗಲ್ಲ ವಾಮಿಟ್ ಇಲ್ಲಾ ಅಂದ್ರೆ ಹೆಡ್ಏಕ್ ಇಲ್ಲ ಗ್ಯಾಸ್ಟ್ರಿಕ್ ಆಗೋದು ಹಿಂಗೆಲ್ಲ ಹಾಕತಿ ತಿಂದಬಿಟ್ ಮಲ್ಗಬಿಟ್ಟೆ ಅಂದ್ರ
ಹೌದ್ ಬಿಡ್ಲೆ.
ಏನು ಆಗಲ್ಲ ಅದ್ ವೇಷ್ಟೇ ಅದು ನೀನ್ ಏನ್ ಮಾಡಿದ್ರು ಅದು ತಿಂದ್ಗುಲೆ ಮಲಗಿದ್ರೆ.
ಹ್ಮ್
ಅದ್ಕಿಂತ ಡೇ ಶಿಫ್ಟ್ ಬೆಟರ್ ಅನ್ಕೊತೀನಿ ನಾನು ನೈಟ್ ಶಿಫ್ಟ್ಗಿಂತ.
ಬಟ್ ಇವಾಗ ಏನ್ ಮಾಡೋದಂತ ಅರ್ಥ ಆಗದ ಇಲ್ ನೋಡ್ಬೇಕಕ್ ಏನ್ ಆಗತ್ ಲೈಫ್ ಅಲ್ಲಿ ಏನ್ ಬರ್ದೇತಿ ಹಣೆ ಬರ
ದೇವ್ರ ಹೆಂಗ್ ಹಚ್ತಾನ ಹಂಗ್ ಹೋಗ್ಬೇಕು ಇನ್ನ ಏನ್ ಮಾಡಕಕೇತಿ ಹೇಳ ನಾವ ಬೇಕಂತಿದ್ ಕೆಲ್ಸ ಸಿಗ್ಬೇಕಲ್ಲ. ಹೌದಿಲ್ಲ ನಮ್ಮುಗ್ ಬೇಕಂದಿದ್ ಕೆಲ್ಸ ಸಿಗ್ಬೇಕ್ ಕಲ. ಇವಾಗ ಒಬ್ಬೊಬ್ರು ಇಂಜಿನಿಯರ್ ಕಲ್ತಿರ್ತಿ ಈತರ ಎಲ್ಲ ಆಗಿರ್ತದೆ ಬಟ್ ಅವ್ರಗ್ ಬೇಕಂದಾಗ ಗೋರ್ಮೆಂಟ್ ಜಾಬ್ ಸಿಗು ಅಂದ್ರೆ ಎಲ್ಲರಿಗು ಎಲ್ಲಿಂದ ಗೋರ್ಮೆಂಟ್ ಜಾಬ್ ಕೊಡ್ತಾರೆ ಹೇಳು ಗೋರ್ಮೆಂಟೋರು.
ಅದು ಕರೆಕ್ಟ್ ಐತ್ ಬಿಡ್ಲಿ.
ಹ್ಮ್ ಮತ್ತೆ ಇದ್ದದ್ ಅಂತದ್ ಮಾಡ್ಕೊಂಡ್ ಹೋಗೋದ್ ಮತ್ತ್ ಯಾಕಂದ್ರ ಹ ದಿನೇ ದಿನೇ ವಯಸ್ಸ ಆಗ್ತಾ ಹೋಗ್ತಾ ಇದ್ರೆ ನಮ್ಗೆ ಅಂತ ಏನಾದ್ರು ಒಂದ್ ಮಾಡ್ಕೊಬೇಕಲ್ಲ ಅದೇ ಕೆಲ್ಸ ಬೇಕು ಇದೇ ಕೆಲ್ಸ ಬೇಕಂದ್ರ ನಾವು ಹುಡ್ಕೋದ್ರೊಳಗ ಟೈಮ್ ಕಳದ್ ಬಿಡ್ತೀವಿ ನಮ್ ಜೀವನಕ್ ಏನು ಮಾಡ್ಕೊಳಂಗಿಲ್ಲ. ನನ್ಗ್ ಆ ಕೆಲ್ಸ ಆಗಲ್ಲ ಹ ಒ ಒಬ್ಬ ಮನುಷ್ಯನ್ಗೇಗಿರ್ಬೇಕಂದ್ರೆ ಏನ್ ಬಂದ್ರು ನಾವ್ ಕೆಲ್ಸ ಮಾಡ್ತೀವಿ ನಾನ್ ಯಾವ್ದಕ್ಕಾದ್ರು ಅಡ್ಜಸ್ಟ್ ಆಗ್ತೀನಿ ನನ್ ಯಾವ್ದಾದ್ರು ಪರವಾಗಿಲ್ಲ ಅದ್ರಿಂದ ನಾನ್ ಬದುಕ್ತೀನಿ ಅಂತಂದ್ರ ಯಾವ್ ಕೆಲಸ ಮಾಡಿದ್ರ್ ನಮಗೇನ್ ಹೇಳು. ಬೆಟರ್ ನಮ್ಗ ಆದ್ಬೇಕು ಇದ್ ಬೇಕು ಅನ್ನಕ್ಕ್ ಕಿಂತ ಸಿಕ್ಕಿದ್ ಕೆಲ್ಸ ಮಾಡೋದ್ ಬೆಟರ್ ಬಾಳ್ರ
ಏ ನನ್ ಲೈಫ್ನಾಗ ಯಾವತ್ತು ಕೆಲಸ ವಿಷಯಕ್ಕೆ ನಂಗ್ ಇದ್ ಬೇಕಂತ ಯಾವತ್ತು ಅನಂಗಿಲ್ಲ. ಹಂಗಿದ್ರೆ ನಂಗ್ ಯಾವತ್ತೂ ಆತರ ಕೆಲ್ಸ ಮಾಡ್ತಿರ್ಲಿ ಐ ನೊ ಲೈಫ್ ಬಗ್ಗೆ ಬಾಳ ಚೆನ್ನಾಗ್ ತಿಳ್ಕೊಂಡೇನಿ ಸೊ ಕೆಲ್ಸದ್ ವಿಷ್ಯಕ್ಕೆ ಯಾವತ್ತು ಹಠ ಮಾಡಂಗಿಲ್ಲ..
ಹೂ ಕಣೆ ನೋಡಿ ಅಲ್ಲ ಬೆಂಗ್ಳೂರ್ ಒಳಗ ಹೆಂಗ್ ಆಗ್ತೖತಿ ಅಂದ್ರ ಲೈಫು ಒಂದೊಂದೊತ್ ಊಟದ್ದು ಬಟ್ಟಿ ಮಾಡಕ್ಬಿಡ್ತೈತಿ ಬೆಂಗ್ಳೂರ್ ಜೀವನ
ಲ್ಲೇ ಗೊತ್ತೈತ್ಲೆ ನೀಯೆ ನೋಡಿದಿಲ್ ನಮ್ ಪರಿಸ್ಥಿತಿ ಹೆಂಗೈತ್ ಮೊದ್ಲ್ ನಾವ್ ಏನ್ ಅಡ್ಗಿ ಮಾಡಕ್ಕೂ ಬರಂಗಿಲ್ಲ ನಮ್ಮ್
ಹ ಅದ್ರೆ ಜೀವನದ್ ಪರಿಸ್ಥಿತಿ ಬೆಂಗ್ಳೂರು ತುಂಬಾ ಚ ಕಲಿಸಕೊಟ್ಬಿಡ್ತೈತಿ. ಬೆಂಗ್ಳೂರಿಗೆ ಎಂತ ಪರ್ಸನ್ಸ್ ಬಂದ್ರು ತಂದಿ ತಾಯಿ ಬೆಲೆ ಊಟದ್ ಬೆಲೆ ಕಷ್ಟಗಳ್ದ್ ಬೆಲೆ ಜೀವನ್ದಾಗ ಏನೇನ್ ತಿಳ್ಕೋಬೇಕೋ ಎಲ್ ಇಲ್ಲಾನು ಆಮೇಲೆ ಓದಿ ಎಸ್ಪೆಷಲಿ ಎದ್ರ ಬಗ್ಗೆ ಅಂದ್ರೆ ಆ ಎಜುಕಷನ್ ಬಗ್ಗೆ. ಕೆಲವೊಂದ್ ಕಡೆ ಎಜು ಎಜುಕೇಷನ್ ಬಗ್ಗೆ ಜಾಸ್ತಿ ಈಗ ಐ ಟಿ ಬಿ ಟಿ ಕಂಪ್ನಲೆಲ್ಲ ಜಾಸ್ತಿ ಎಜುಕೇಷನ್ನಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾರೆ ಈ ಇನ್ನೊಂದು ಕೆಲವೊಂದ್ ಕಂಪ್ನಿ ಸೈಡ್ ಹೋದ್ರೆ ಕಂಪನಿ ಸೈಡಲ್ಲಿ ಎಜುಕೇಶನ್ ವ್ಯಾಲ್ಯೂ ಇಲ್ಲ ಅಲ್ಲಿ ಪೇಮೆಂಟ್ ಕಡಿಮೆ ಇರು ತ್ತೆ ಅವ್ರಿಕ್ ನಿನ್ನಾ ನೀನ್ ಐ ಟಿ ಐ ಶರ ಮಾಡು ಡಿಪ್ಲೋಮಾ ದ ಮಾಡು ನೀನ್ ಡಬಲ್ ಡಿಗ್ರಿ ಆದ್ರೂ ಮಾಡು ನೀ ಪಿ ಎಚ್ ಡಿ ಆದ್ರೂ ಮಾಡು. ಬಟ್ ನೀನ್ ಕೆಲ್ಸ ಮಾಡ್ಬೇಕು ಅದ್ರಿಂದ ನಿನ್ಗ್ ದುಡ್ಬೇಕು ಅಂದ್ರ ನೀನ್ ಕೆಲ್ಸ ಮಾಡ್ಬೇಕು ಆತರ. ಈ ತರ ಪರಿಸ್ಥಿತಿ ಇರ್ತೈೆತೆ ಬಟ್ ಐ ಟಿ ಬಿ ಟಿ ಕಂಪ್ನಿ ಒಳಗ್ ಹಂಗಲ್ಲ ನಿಮ್ ಸ್ಕಿಲ್ಗೆ ವ್ಯಾಲ್ಯೂ ಕೊಡ್ತಾರ ಅವ್ರು. ಹ್ಮ್ ಇತರ ಇರತೈತಿ ಏನ್ ಮಾಡದು ಹೇಳ ಸ್ಕಿಲ್ ಇದಲ್ಲಿ ಆ ಪೇಮೆಂಟ್ ಇರಲ್ಲ ಪೇಮೆಂಟ್ ಇದ್ದಲ್ಲಿ ಹ ಎಲ್ಲಾ ಕಡೆ ನಮ್ ಹೇ ಏನಂತಾರ ನಸೀಬ್ದಾಗ ದೇವ್ರು ಬರ್ದಿರಲ್ಲ ಕೆಲ್ಸ ಮಾಡೋದ್ ಕಾಂಪಿಟೇಷನ್ ಜಾಸ್ತಿ ವರ್ಕ್ ಪ್ರೆಷರ್ ಜಾಸ್ತಿ ಟಾರ್ಗೆಟ್ ಜಾಸ್ತಿ
ಈಗ್ ನಮ್ ಕಂಪ್ನಿದಾಗ ಭೀ ಹಂಗ ಆಗಿತ್ಲಕ್ಲೆ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಟಾರ್ಗೆಟ್ ಕೊಡ್ತಾರಲ್ಲಾ ಇರಿಟೇಟ್ ಅನಸ್ತಿತ್ತಲ್ಲಾ ಟಾರ್ಗೆಟ್.
ಸೊ ನಂಗ್ ಅದ್ಕ ಅಂತ ಕಂಪನಿ ಇಷ್ಟನ ಆಗನ್
ಕೊಟ್ಟ್ರ ಪರವಾಗಿಲ್ಲ ನೆಮ್ದಿ ಇರ್ಬೋಕ್ ಜೀವನ.
ಹುಂನ್ಲೆ ಜೀವನ್ದಾಗ ನಿನ್ಗ್ ನಿಜ ಹೇಳಿ ಹೇಳ್ಬೇಕಂತಂದ್ರ ಆಕ್ಚುಲಿ ಜೀವನ್ದಾಗ ನೆಮದಿ ಇಂಪಾರ್ಟೆಂಟ್ಲೇ.
ಇವಾಗ ದುಡ್ಡು ತಗೊಂಡು ನೇಮ್ದಿನ ಇಲ್ಲಾ ಅಂದ್ರೆ ಹೆಂಗ್ ಆಗ್ತೇ ಹೇಳ
ಹ್ಮ್ ಹ್ಮ್ ವಿದೌಟ್ ನೆಮ್ಮದಿ ಲೈಫ್ ಇಸ್ ಎಮ್ ಟ್ಟಿ. ಹೇ ನಿಂಗ್ ಪಿಜ್ಜಾ ತಿನ್ಬೇಕ್ ಅನ್ನೋಂಗ್ ಆಗಿರ್ಲಿಲ್ ಏನ್ ಒನ್ ಪಿಜ್ಜಾದು ಓ ನೋಡುದಿಲ್ಲ ಪಿಜ್ಜಾ ತಿನ್ಬೇಕು ಅನ್ಸತಿತು.
ಇಲ್ಲ ನನ್ ಟ್ರೈ ನಿಜ ಹೇಳ್ತೀನಿ ನಂಗೆ ಪಿಜ್ಜಾ ಬರ್ಗರ್ ನಂಗ್ ಔಟ್ಸೈಡ್ ಫುಡ್ ನಂಗ ಎದರದುು ಹ್ಯಾಬಿಟ್ಸ್ ಇಲ್ಲಾ ಗೊತ್ತು. ನನ್ಗ್ ಔಟ್ ಸೈಡ್ ತಿನ್ನೋ ಹುಚ್ಚೆ ಇಲ್ಲ.
ನನ್ಗ ಏನ್ ಹುಚ್ಚಿಲ್ಲ ನಾಂಗೆನ್ ಔಟ್ಸೈಡ್ ಪಿಜ್ಜ ಬಾಳ ಇಷ್ಟ ಅದು ನಮ್ ಕಡೆ ನಮ್ ಕಾಮ್ ಸೈಡ್ ಪಿಜ್ಜ ಬಾಳ ಇಷ್
ಯಾಕೆ ಇ ಕಡೆ ಬೆಂಗಳೂರು ಸೈಡ.
ಇಲಿ ಅಷ್ಟೇನ್ ಚಲೋ ಅನ್ಸೋದಿಲ್ ನಮ್ ಕಡೆ ಎಷ್ಟ್ ಮಸ್ತ್ ಹಾಟ್ ಮಸ್ತ್ ಇರತೈತಿ.
ಹೌದು ಅಲ್ಲ ಅದ್ರಲ್ಲಿ ಏನ್ ಇರ್ತೈತಿ ಅಂತದ ಎಲ್ಲಾ ಪಿಜ್ಜಾ ಪಿಜ್ಜಾ ಪಿಜ್ಜಾ ಅಂತೀರಿ ಬರ್ಗರ್ ಅಂತೀರಿ.
ಇವಾಗ ಬರ್ಗರ್ ಕಿತ್ತಾಬೀ ಇದ ಚೆನ್ನಾಗಿರ್ತೈತ್ ಲೇಪ್ಪ ಪಿಜ್ಜಾ ಬರ್ಗರ್ ಮತಂದು ಯಾವವುದ ಭರ್ತಲಕ್ಲೇ
ಪಿಜ್ಜಾ ಬರ್ಗರಾ ನನ್ಗೆ ಏನ್ ಗೊತ್ತಿಲ್ಲ ಕಣೆ ನಾನ್ ಔಟ್ಸೈಡ್ ಫುಡ್ ಹೇ ತಿನ್ನಲ್ಲ
ಹ್ಮ್ ಹ್ಮ್
ಔಟ್ಸೈಡ್ ಫುಡ್ ತಿನ್ನ ಪಾನಿಪುರಿ ಎಸ್ಪೆಷಲಿ ಪಾನಿಪುರಿ ಸದಕ್ ತಿನ್ನಲ್ಲ ಗೊತ್ತ ನಾನು.
ಲೇಪ್ಪಾ ಏನ್ ನನ್ ಫೇವ್ರೇಟ್ ಲೇಪ್ಪ ನ ಪಾನಿಪುರಿಂದ್ರೆ ನನ್ ಫೇವ್ರೇಟ್.
ಅಯ್ಯೋ ಪಾನಿ ಪುರಿ ಸತ್ತಕ್ ತಿನ್ನಲ್ಲ ನಾನು ಅದ್ರ ಟೇಸ್ಟ್ ಕೂಡ ಅಪ್ಪಾ ಅದ ನಾನ್ ಮಾಡಿಲ್ಲ ನಡಿ. ನಾನ್ ತಿನ್ನಕ್ಕೆ ಹೋಗಲ್ಲ ಅದ್ ಮಾಡದ್ ನೋಡೆ ನನ್ಗ ಅರ್ಧ ತಿನ್ನಕ್ ಮನ್ಸ್ ಬರಲ್ಲ ಆಮೇಲೆ ನಾನ್ ಇನ್ನೊಂದೇನ್ ಗೊತ್ತಾ ಔಟ್ಸೈಡ್ ಫುಡ್ ತಿನ್ಬೇಕಾದ್ರೆ ಹೆಸಿಟೇಶನ್ ಮಾಡ್ಕೊಂಡು ತಿಂತೀನಿ ಅಂದ್ರೆ ಯಾವ್ತರ ಮಾಡಿರ್ತಾರೊ ಏನು ಯಾವತರ ಕುಕ್ ಮಾಡಿರ್ತಾರೋ ಸರಿಯಾಗಿ ತೊಳೆದಿರ್ತಾರೋ ಇಲ್ಲೋ ಅನ್ಕೊಂಡ್ ಹೆಸಿಟೇೇಶನ್ ಮಾಡ್ಕೊಂಡು ತಿಂತೀನಲ್ಲಾ ನಂಗ ಅದು ಹೆಲ್ತ್ ಇಶ್ಯೂ ಆಗ್ಬಿಡ್ತೈತಿ. ಅದಕ್ಕೋಸ್ಕರ ನಾನು ಅದಕೋಸ್ ಸ್ಕರ ನಾನು ಜಾಸ್ತಿ ಔಟ್ಸೈ ಔಟ್ಸೈಡ್ ಫುಡ್ ಇಟ್ಕೊಂಡಿಲ್ಲ ರೂಢಿ ಇಟ್ಕೊಂಡಿಲ್ಲ ತಿನ್ನದ್ನ.
ಹ್ಮ್ ಮಾಮ್ದನಲ್ಲ. ಇಷ್ಟ ಆಗತ್ಲೇಪಾ.
ಏನೇನ್ ಹಾಕಿರ್ತಾರೆ ಪಿಜಾದಲ್ಲಿ ಪಿಜ್ಜಾ ಚೆನ್ನಾಗಿರುತ್ತಾ ತಿನ್ನಕ್ಕೆೆ ಟೇಸ್ಟಾಗಿರುರತ್ತಾ.
ಏ ಮಸ್ತ್ಲೇ ನಿಂಗ್ ಒಂದ್ಸಲ ತಿನ್ ತೋರ್ಸ್ಬೇಕ್ ನಿನಗ್
ತಾರದ್ರಲ್ಲಿ ಯಾವ್ದ್ರಿಂದ ಮಾಡಿರ್ತಾರ.
ಪಿಜ್ಜಾ.
ಹಾ
ಗೊಂಜಾಳೆ.
ಹ್ಮ
ಕಾತ್ರು ಡಿಫ್ರೆಂಟ್ ಡಿಫ್ರೆಂಟ್ ಅನ್ಸ್ತದ ಅದ್ರಾಗ. ನಮಗ್ ನಾ ಎಷ್ಟ್ ತಗೊಳ್ತ ಪಿಜ್ಜಾ ಇರ್ತ ಲಕ್ಲೆ ಚೀಜ್.
ಅಂದ್ರೆ ಅದ್ರಾಗೂ ವೆರೈಟಿ ವೆರೈಟಿ ಇರ್ತ್
ಹಾ ಚೀಸ್ ಕಾರ್ನ್ ಪಿಜ್ಜಾ.
ಹ್ಮ ಹ್ಮ್ ಹ್ಮ್ ಹ್ಮ್ ಹ್ಮ್ ಓ ಆತರ. ಏನು ಪ್ರೈಸು ಕಾಸ್ಟ್ಲಿ ಇರ್ತಿತ್ತಲ್ಲ ಅದ್ರ್ದಲ್ಲ.
ಒನ್ ಟೆನ್ ಒನ್ ಟ್ವೆಂಟಿಲ್ಲಿ.
ಎಷ್ಟು ಪೀಸ್ ಬರ್ತಾವ ಅದ್ರಲ್ಲಿ?
ಅದ್ರಲ್ಲಿ ಒಂದು ಸಿಕ್ಸು.
ಒಂದು ಪೀಸ?
ಕೊಡ್ತಾರ್ಲೇ.
ಹೌದು ಅಷ್ಟಿಕ್ಕ?
ಹಾ
ಮನ್ನೆ ನಾವ್ ಆರ್ಡರ್ ಮಾಡ್ಬೇಕಂತ ಹೇಳಿ ನೈಟ್ ಒಂದ ದಿನ ಇದ್ರ ದಿನ ಎಂದು ಕ್ರಿಸ್ಮಸ್ ದಿನ ಕ್ರಿಸ್ಮಸ್ ದಿನ ಎಲ್ಲಾ ಕುತ್ ಕೊಂಡು ಸರ್ಚ್ ಮಾಡಿ ಮತ್ತೆ ಅದಕ್ ಚೀಸ್ ಹಾಕಕ್ ಅಮೌಂಟ್ ಬೇರೆ ಅಂತೆ ಹೊ ತಿರ್ಗಿ ಪೆಪ್ಪರ್ ಹಾಕಕ್ ಅಮೌಂಟ್ ಬೇರೆ ಅಂತೆ. ಎಲ್ಲದಕ್ಕೂ ಸಪ್ರೇಟ್ ಅಮೌಂಟ್ ಕೇಳ್ ತದು ಕೇಳ್ತು ಎಲ್ಲಾ ಆಡ್ ಮಾಡಿದ ತಕ್ಷಣ ಎಟ್ತ್ ಎಟ್ ಕೇಳ್ತು ಗೊತ್ತಾ ಅ ಲಾಸ್ಟಿಗೆ ಅಮೌಂಟ್ ಟು ಫೋರ್ ಏಯ್ಟಿ ರುಪೀಸ್ ಆಯ್ತದು. ಅದಕ್ ಬ್ಯಾಡ ಅಂತೇಕೆ ಅದ್ಕ ಬೇಡ ಅಂತೇಳಿ ಪಿಜ್ಜಾನು ಬೇಡ ಬರ್ಗರು ಬೇಡ ನಾಳೆ ಎದ್ದು ದೋಸಾ ಮಾಡ್ಕ ತಿನ್ನಿ ದೋಸಾ
ಹಾ ಅದೆ ಡನ್ ಡನ್ ಡನ್.
ಹ ಸರಿ ಆಯ್ತು.
ಮತ್ತೆ
ಹೇಳ್ಬೇಕು ನೋಡ್ಕಾನಿ ನೀನೇ.
ಹ್ಮ್ ದೋಸಾ ಮಾಡಿ ಯಾವತ್ತಾದ್ರ ದೋಸೆಲ್ ಮಾಡಿ ನಿಲ್ರಿ ರೂಮ್ದಾಗ.
ಏನಿನ್ ನಾನ್ ಅದ್ನೇ ನೆನ್ಸ್ಕೊಂಡೆ ನೋಡು ಇದ್ದಿದ್ರೆ ಕರಿಬೋದಿತ್ತು ತಿಂದೋಗ್ತಿದ್ಲು ಅಕಿ ಮಿಕ್ಸಿ ಇರ್ಲಾಗ ಹಾಕ ಬರ್ಲಿಲ್ಲ ಇವಾಗ ಮಿಕ್ಸಿ ಐತೆ ಎಲ್ಲಾ ಐತೆ ತಿನ್ಬೇಕು ಅಂದ್ರೆ ಇವ್ಳಿಲ್ಲ. ಅನ್ಕೊಂಡೆ ನಾನ್ ದೋಸ ಎಷ್ಟಾಕಿದ್ದೆ ಗೊತ್ತಾ ಅವತ್ತ್ ತ್ತು ಹ
ಹ್ಮ್ ಏನ್ ನೋಡಿಂಗ್ ಮಾಡ್ತಿದ್ದ್ ಹ
ಹ ಹ ನಿಮ್ರೂಮೋರ್ಗೆ ಹ ನೀನ್ ಯಾವಾಗ ಬರ್ತೀಯಾ ಇನ್ನ?
ಬಂದಾಗ ಹೇಳ್ತೀನ್ ತಗೋ ಡನ್.
ಹ್ಮ್ ಹ್ಮ್ ಹ್ಮ್ ಸರಿ ಸರಿ.